ಹಲೋ.
ಹಲೋ.
ಕೇಳಿಸ್ಟೈತ.
ಈಗ್ ಕೇೇಳಸ್ತಾಯ್ತ್ ಕಣಮ್ಮ ಏನೋ ನಮನ ನೆನಪ ಮಾಡ್ಕೊಂಡು ಏನ. ಹಲೋ.
ಕೇಳಿಸತಾಯ್ತಾ.
ಕೇಳಸ್ತೈತೆ.
ಹ್ಮ.
ನಿನ್ ಎನ್ ನೆನ್ಸ್ಕನ್ಕೊಂಡು ಕರೆ ಮಾಡಿದಿಯಲ್ಲ. ಹೇ ಕರೆ ಮಾಡ್ದೆ ನೀನೇ ಮಾಡಿ. ಹ ಅಂತೂ ಕರೆ ಮಾಡಿಬಿಟ್ಟೋಳೆ ಅಂತ ಯೋಚನೆ ಮಾಡದೆ.
ಹ್ಮ್ ಎಲ್ಕೋತಿದ್.
ಹಲೋ ಕೇಳ್ತಯ್ತಾ ಅಯ್ಯೋ ಇಲ್ಲೇ ಕೂ. ಕುತಿನ ಹೊರ್ಗಡೆನೆೇ ಕುತ್ಕೊಂಡ ಮಾತಾಡ್ತವಿ ನೆಟ್ವರ್ಕ್ ಸಿಗಲ್ವಲ್ಲ ಅಪ್ರೋಪುಕ್ ಮಾತ್ರ ಕರೆ ಮಾಡಿದ್ಯಲ್ಲಾ.
ಹಾ ಹಾ.
ಈಗ್ ಕೇಳಿಸತಯ್ತಾ.
ಹಾ ಇವಾಗ ಚೆನ್ನಾಗಿ ಕೇಳಸ್ತೈತೆ.
ಹೌದಾ ಮತ್ತೆ ಇನ್ನೇನ್ ಸಮಾಚಾರ.
ಹ ಏನಿಲ್ಲ ಏನ್ ಮಾಡ್ತಾ ಇದೆ.
ಏನು ಮಾಡ ಮಾಡ್ತಿಲ್ಲ ನೋಡಮ್ಮ.. ಸುಮ್ನೆ ಕೂತ್ತಿದ್ದೆ.
ಹ್ಮ್ ಬಾ ಮನೆಗೆ.
ಮನೆಗೆ ಯಾವಾಗ್ಲುೂ ನ ನೀನೇ ಬರಲ್ಲಮ್ಮ ಎಷ್ಟು ಸಲ್ಲಮ್ಮ ಬರ್ತೀವಿ ನಾವು ಯಾವಾಗ್ಲುೂ ಪ್ರತಿ. ಈ ಸಲ ಬಂದೇ ಬರ್ತೀವಿ ನಾವೇ ಬಂದಿರ್ತೀವಿ ನೀನೇ ಬರ್.
ಯಾ ಪ್ರತಿಸಲ ನಾನೇ ಬರೋದು.
ಯಾವಾಗವ್ವ ಕೊನೆಸಲ ಬಂದಾಗ ನಾನ್ ಬಂದಿಲ್ವೇನವ್ವ.
ಕೊನೆಯ ಸಲ ಅದ್ಬಿಡು ಅದೊಂದೇ ಒಂದ್ಸಲ ಬಂದಿದ್ಯ ಅಷ್ಟೇ ನೀನು. ಹ್ಮ್ ಇನ್ ಮಿಕ್ಕಿದ ಟೈಮೆಲ್ಲ ನಾನೇ ಬಂದಿರೋದು.
ಹೌದೇನವ್ವ.
ಹ್ಮ್
ಹ
ಹ್ಮ್ ಮತ್ತೆ ನೀನು ನಿನ್ನ ಹೊ ನೀಲಯ ಅಗಿ ಯಾವಾಗ್ ಹೊತ್ಯಾ.
ಅಯ್ಯೋ ಹೋಗ್ಬೇಕಮ್ಮ ಭಾನುವಾರ ಹೋಗ್ಬೇಕು ನಮ್ದ ಏನೋ ಏನೋ ಕೋಡಿಂಗ್ ಏನೋ ಸೇರ್ಕೊಂಡಿವೀನಿ ನಾ ನಮ್ದೇನ ಇನ್ನು ರಜ ಐತಿ ಟ್ವೆಂಟಿ ವರೆಗೂ ಇಪ್ಪತ್ತನೇ ತಾರೀಕ ವರೆಗೂ. ಆದ್ರೆ ಇದು. ಕೋಡಿಂಗ ಏನೋ ಸೇರ್ಕೊಂಡಿವೆಲ್ಲಾ ಹಂಗಾಗಿ.
ಹ್ಮ್ ಹ್ಮ.
ಅದೆಲ್ಲ ಕೇಳ್ಬೇಕಲ್ಲ ಇದೆಲ್ಲ ಇರುತ್ತೆ. ಮತ್ತೆ ನಮ್ದು ಏನು ಪ್ಲೇಸ್ಮೆಂಟ್ಟ್ರೈನಿಂಗ್ ಏನು ಅಂತವ್ರೆ. ಹೋಗಿದ್ದೆ ಮತ್ತೆ ಏನೋ. ಬಂದ್ಬಿಟ್ಟೆ ಯಾರು ಬಂದಿಲ್ಲ ಅಂದ್ಬಿಟ್ಟ ಏನೋ ಮಾಡ್ಲೇ ಇಲ್ಲ ಮತ್ತೆ ಜಾಸ್ತಿ.
ಹ್ಮ
ಹಂಗಾಗಿ ಬಂದ್ ಏ ಅಮ್ಮ ಅವತ್ತ ಹೇಳ್ತವನಿ ಮೊಸರು ಒಗ್ಗರಣೆ ಹಿಂಗ್ ಮಾಡದು ಅಂ
ಹ್ಮ್ ಹೇಳ್ತೀನಿ ನನ್ಗೆ ಯಾರೋ ಕರದ್ರು ಅವಾಗ ಹ್ಮ ಕೇಳಸ್ ತೈತೆ
ದಾ ಅಂಗ ನೀನ್ನ ಬಿಡವ್ವ ಎಲ್ರುೂ ಕರೀತಾ ಇರ್ತಾರೆ ಇವತ್ತೇನೋ ಮಂಡ್ಯಕ್ ಬೇರೆ ಹೋಗ್ಬಿಟ್ಟಿದಂತೆ.
ಹ್ಮ್ ಏನೊ ಕಾಲೇಜ್ಗೆ ಹೋಗ್ಬೇಕಿತ್ತು. ಅದಕಿ ಹೋಗಿದೆ.
ನೀನ್ ಬುಡವ ಎಲ್ಲಾರ್ ರು ಹೋಗ್ತಯಾ ಏನೋ ದುಡ್ಡು ಇಟ್ಟಿರಾರವ ಎಲ್ಲಾರೂ ಹೋಗ್ತಿರಿ ಮಾಡ್ತೀರಿ. ಮಂಡ್ಯಕ್ ಹೋಗಿ ಏನೇನ್ ತಿನ್ಕೊ ಬಂದ್ಬಿಟ್ಟೆ.
ಏನ್ ಸಮೋಸಾ ತಿಂದೆ.
ಸಮೋಸ ತಿಂದ ಸಮೋಸ ಯಾವ್ ಅಂಗಡಿಲಿ ತಿಂದೆ ಅಲ್ಲ ಎಲ್ಲೋ ಒಂದು ಇದ ಇರುತ್ತಲ್ಲ ಅವಂಗ್ಡಿಲ್ ತಿಂದೋ ಅಥವಾ ಆ ಹೆಂಗ ಎಲ್ ತಿಂದೆ ಸಮೋಸ.
ಅಲ್ಲಿ ಎಂ ವಿ ಜಿ ಎಂತ ಬೇಕ್ರಿ ಐತೆ ನೋಡಿದ್ಯಾ.
ನೀವೆಲ್ಲಾ ದುಡ್ಡು ಮಡಗಿರೊರು ಅವರು ಬಡವ್ವ ಎಮ್ ವಿ ಜಿ ಬೇಕ್ರಿಗೆಲ್ಲ ಹೋಯ್ತಿರಿ.
ಎಮ್ ವಿ ಜಿ ಅಂದ್ರೆ ಏನು ಅದೇ. ದುಡ್ಡು ಅದೇ ತಿಂಡಿತಾನೆ.
ಅದೇ ತಿಂಡಿ ಅದೇ ದುಡ್ಡಲ್ಲ ಬ್ರ್ಯಾಂಡ್ ಅದು.
ಹೌದಾ ಆದ್ರೆ ನಿಮ್ಮಂಗ ನಿಮ್ಮಂಗೆಲ್ಲಾ ಬ್ರ್ಯಾಂಡು. ಮತ್ತ ಎಲ್ಲ ಎಷ್ಟ ಇಟ್ಕೊಂಡಿರಗ್ರಿ.
ಅಯ್ಯೋ ಗೊತ್ತಮ್ಮ.
ನಿಮ್ನ ನಿಮ್ಮೂರಲ್ಲಿ ಈ ಬ್ರ್ಯಾಂಡ್ ಅಂತಾನೇ ಅಂತೆಲ್ಲ ಕರೆಯೋದು.
ಯಾರನ್ನ.
ನಿಮ್ನ
ನಮ್ಮ ಊರಲ್ಲಿ ನಮ್ನೆಕವ್ವ ಬ್ರ್ಯಾಂಡು ಅಂತ ಕರ್ದರು.
ಕರೇಲ್ವಾ
ಕರಿಯಲ್ಲ ಕಣವ್ವ ನಾವ್ ನಿಮ್ಮಷ್ಟು ಎಲ್ಲ ದುಡ್ಡು ಮಡಗಿಲ್ಲ ನಮ್ನೆ ಕರೀತಾರೆ ಹೆಳು ನಾವೆಲ್ಲಾ ಬಡವರು. ಬರೆ ಉಪಚಸಾರು ಮುಧ್ದೆ ತೀನ್ಬುಟ್ ಮನೇಲ್ ಇರ್ತವ ನಾವು. ನಾವು ಬಡೂರು ನೀವಾದ್ರೇ ಸಮೋಸ ತಿಂತೀರ ಹೋಗಿ ಎಂ ವಿ ಜಿ ಬ್ರೇ ಬೇಕ್ರಿಗೆ ಎಲ್ಲ ನಡೀತದೆ ನಾವು ಉಪ್ಸಾರ ಮೊದೆ ತಿಂದನ್ಬಿಟ್ಟ ಮನೇಲಿ ಜತಿ ಇರ್ತವಿ
ಇಲ್ಲೇನೋ ಉಪ್ಸಾರು ಮುದ್ದೆ ತಿಂತೀರಿ
ಹ್ಮ್
ನಿಮ್ಮ ಕಾಲೇಜ್ ಹತ್ರ ಪಿಜ್ಜಾ ಬರ್ಗರ್ ಅಂತ ತಿಂತೀರಿರಿ
ಾ ಅದು ಪೀಜಾ ಬರ್ಗರ್ ಅಲ್ಲ ಪೀಜಜಾ ಬರ್ಗರ್ ಪೀ ಜಲ್ಲ ಕರೆಕ್ಟ್ಗ ಒಂದುವ ನಿಮ್ಗ ಹಗೆ
ನೇನು ಪಿಜ್ಜಾ ಅಂತಾನ ಹೇಳದ ನಾವು
ಏನುಗ್ ಬೇೇಳಕ್ ಬರಲ್ವಂತ ಯಪ್ಪಾ ಏ ಸರಿ ಕೇಳ್ತಿಲ್ಲಾ ಒ ಕೆರೆ ಕಡೆ ಬಂದು ಕುೂತ್ಕ ಮಾತಾಡು ಅಪ್ರೂಪ್ ಫೋನ್ ಮಾಡ್ತೀಯಾ ಮಾತಾಡ್ದಾಗು ಸರಿ ೇಗ್ ಮಾತಾಡಲ್ಲ
ಈಕೆ ನೀನ್ ಕೇಳಸ್ತಾಲ್ವಾ ನೀಟಾಗ
ಲ್ಲ ಈ ಕೇಳಿಸತೈತೆ ಮುಂಚೆ ಕೇಳಿಸಸ್ತಿರ್ಲಿಲ್ಲ
ಹ್ಮ್ ಅದೇ ನಮ್ ಕಡೆ ಎಲ್ಲಾ ಹಂಗೆ ಅನ್ನೋದು ಪಿಜ್ಜಾ ಅಂತನಿಯ
ಓ ಪಿಜ್ಜಾ ಅಂತಾರ ನಿಮ್ ಕಡೆ ನಮ್ ಕಡೆ ಪಿಜ್ಜಾ ಬರ್ಗರ್ ಅಂತಾರೆ ನಿಮ್ ಕಡೆ ಪಿಜ್ಜಾ ಪಿಜ್ಜಾ ಅಂತಾರ
ಹ ಅ ಕೇಳಸ್ಕೊಂಡ್ ನಂಗು ಹಾಗೆ ಪಿಜ್ಜ ಹ್ಮ ಕೇಳಸ್ತತೆ
ಸ್ವಲ್ಪ ಕಲ್ತ್ಕೋಬೇಕು ಗೊತ್ತಿಲ್ಲ ಅಂದ್ರೆ ಕೇಳಿ ನೋಡಿ ಪಿಜ್ಜಾ ಪಿಜಜಾ ಅನ್ಬಾರದು ಆಮೇ ಇನ್ನೊಬ್ರು ಯಾರ ನೋಡ್ದವ್ರು ಪೀಜಾ ಅಂದ್ರೆ ನಗಾಡ್ ಬಿಡ್ತಾರಷ್ಟೇ
ಹ್ಮ್ ನಾವವು ವಿದ್ಯುತ್ ಕಡೆ ಎಲ್ಲ ಹಗೆ ಪಿಜ್ಜಾ ಪಿಜ್ಜಾ ಅಂತಿದ್ರು
ಅಂದ್ರೆ ಪೀಜಾ ಇಲ್ಲಿವರೆಗೂ ಏ ಪೀಜಾ ನೋಡು ನೀನ್ ಅಂದಿರದ್ ನೋಡಿ ನನ್ಗು ಪೀಜಾ ಅನ್ಂಗಗೆ ಆಐತದೆ ಪಿಜಾ ಪಿಜ್ಜಾ ತಿಂದಿಲ್ವಾ ಇಲ್ಲಿವರೆಗೂ
ಇಲ್ಲ ಕಣಮ ತಿಂದಿಲ್ಲ ಎಲ್ಲಿ ತಿನ್ನದ ನಾವು
ಏ್ ಚೆನ್ನಾಗಿರುತ್ತೆ ತಿನ್ನು ಅದ ಅದಕ್ಕೆ ನಡಿ ನಾಳೆ ಮಂಡಕ್ ಹೋದ್ರ ನೀನೇ ಕೊಡ್ಸ್ತಿಲ್ಲ ನಡಿ ಹೋಗದ
ಹೌದಾ ಅಲ್ಲಿ ಇದೀಯಾ ಪಿಜ್ಜಾ
ಹಓ ಪಿ ಅದು ಪಿಜಾ ಪಿಜಾ ಅಲ್ಲ ಅದು ಪಿಜಾ
ಹ್ಮ ಸರಿ ಆಯಿತು ಕ ನ ಅದೇ
ಅರ್ಥ ಮಾಡಕೊ ಪಿಜಜಾ ಚೆನ್ನಾಗಿರ್ತದೆ ಒಂದು ಕಾರ್ನ್ ಪೀಜಜಾ ಅಂತ ಬರುತ್ತೆ ಜೋಳದಲ್ಲಿ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಈಗ ಕೇೇಳಸ್ತಾ ಇಲ್ವಾ ಅದೇ ಕಾರ್ನ್ ಪೀಜ ಅದು ಜೋಳ ಪಿಜ್ಜಾ ಅಂತ ಇರುತ್ತೆ ಅತ್ತ ತಿಂದ ಚೆನ್ನಾಗಿರುತ್ತೆ ಅಥವಾ ಪನ್ನೀರ್ ಮತ್ತೆ ಕ್ಯಾಪ್ಸಿಕಮ್ ಅದಪ್ಪ ಮೆಣ್ಸನ್ಕಾಯಿ ಅದು ಚೆನ್ನಾಗಿರುತ್ತೆ ಈರುಳ್ಳಿ ಇದು ಅಷ್ಟು ಕಷ್ಟ ಇರುತ್ತೆ ಪೀಜ ಹಕ್ತಾರಲ್ಲಾ ಅದು ಇನ್ನ ಚೆನ್ನಾಗಿರುತ್ತೆ ಮಾಮೂಲಿ ಪೀಜ ಏನಿದ ಇಲ್ಲ ನಿಮ್ಮಂತೆವ್ರಗೆಲ್ಲ ಕಮ್ಮಿನೇ ಆ ಒಂದ್ ಇದ್ರೆ ನೂರ್ ರೂಪಾಯಿ ಇರತ್ತ ಒಂದ್ ಪಿಝಾಗೆ
ಆ ಚಪಾತಿ ಮ್ಯಾಕೆ ದಪ್ಪೆಣಸಿಕಾಯಿ ಯಾಕೋದ ನೂರ್ ರೂಪಾಯ ಇಷ್ಟಕಂದರ ಹಾ
ನೂರು ರೂಪಾಯಿ ಅದು ಬಾಳ ರುಚಿ ಇ ೆರೋಗ ತಿಂಬೊಳ್ಳೆ ಇ ಹಂಗಾಕಿ ಕೇೇಳಸ್ತಿಲ್ವಾ
ಹಾ ಹೇಳಿ ಹೇಳಿ ಈ ಕೇಳಿಸತಾದೆ ಕಣ
ಅದೇ ಆರೋಗ್ಯಕ್ಕೆ ಒಳ್ಳೇದು ಇಷ್ಟ ಕೊರು ಈ ಕೇಳತತ್ ನನ್ಗೂ ಆರೋಗ್ಯಕ್ಕೆ ಒಳ್ಳೆದಲ್ಲ ಇಷ್ಟ್ ಕೊಟ್ಟರು ತಿಂತಾರೆ ಜನಗಳು ನಿಮ್ಮಂತಿಯವ್ರು ದುಡ್ಡು ಉಳ್ಸೋರು ತಿನ್ನಲ್ಲ ಚಪಾತಿ ಮೇಲೆ ಬೇಕಾರೆೆ ದ ಾಯಿ ಕಯುದ್ಬಿಟ್ಟು ತಗದ್ಮೇಲೆ ಬೇಯಿಸಿ
ಮುಸ್ಕತಿ ಇನ್ನೋರುಗೋ ಸುರುಳಿಕ ನೀವೆಲ್ಲ
ನಮ್ ಕಡೆ ಎಲ್ಲ ಚಪಾತಿ ಮೇಕೆ ಇದು ಆ ಮೊಟ್ಟೆಯ ಒಡಗ ಹಾಕದು ಬೇಸ ತಿನ್ನೋದು
ನೀನ್ವುಬುಡದೆ ದುಡ್ಡುೂ ಉಳಸೋ್ರು ನಂಗ್ ಮತ್ತ ದುಡ್ಡು ಖರ್ಚು ಮಾಡೋರು ಹೋಗ್ ತಿಂತೀವಿ ನೀವು ಡ್ಡು ಉಳಸೋ್ರು ಚಪಾತಿ ಮೇಕೆ ಬ ಒ ಕಡೆ ತಿಂತೀರಾ ಅದ್ನೇ ಪಿಜಜಾ ಅಂತ ಅನ್ಕೊಂಡಿ
ಹ
ಹ್ಮ ನೀವು ಎಲ್ ಮಾಡ್ತೀರಾ ಎಲ್ಲ ದುಡ್ಡು ಉಳಿಸತೀರಾ ಏನೇನ ಮಾಡ್ತ ಎರ
ನನ್ನು ಕರ್ಕೊಂಡೋಗಿ ಕೊಡ್ಸವ ನಂಗೂ ಪಿಜನಾ
ಹ ಪೀಜ್ಜಾ ನೀನು ಆ ಕಡೆ ಬರ್ತೀಯಲ್ಲ ಬೆಂಗ್ಳೂರ್ ಕಡೆ ಆಕಡೆ ಆಗ ಕೊಡಿಸಸ್ತೀನ್ಿ ಕಣವ ಈಗ ನೀನ್ ನಿಮ ಮೂರ್ ಕಡೆ ಬಂದಿದನೆಲ್ಲ ನೀನೇ ಮಂಡಿ ಕರ್ಕೊಂಡ ಕೊಡ್ಸವ ನನಗೆ
ಹ್ಮ್ ಆಯ್ತು ಜಾಗ ತೋರ್ಸುವ ನಾನೇ ಕೊಡ್ಸತೀನಿ ಅದ್ ಹೆಂಗಿದೆ ತಿನ್ನುವ
ಆಯ್ತವ ನೀನ್ ತಿಿಂದಿಲ್ ಎಲ್ಲ ಕಲ್ತ್ಕೋಬೇಕಣ ಇವತ್ತು ಹೋಗಿದೆಲ್ಲ ಮಂಡಿಿಕ ಮಂಡಿಯೇ ಓಡಾಡ್ಕೊಂಡ ಬರ್ಬೇಕಲ್ಲಾ ವಿವಿ ರೋಡ್ ಎಲ್ಲಾ ಕಡೆ ನೋಡ್ಕೊ ಬಂದಿದಿ ಸರ್ ಹೋಗೋದು
ನಮ್ಮ ಅಂಡಲ್ಲಿ ಏನ್ ಗೊತ್ತಿದದು ಬರೀ ಗೋಲ್ ಕಪ್ದ ಅಂಡಿ ಅಷ್ಟೇ ಗೊತ್ತಿರದ ನಮ್ಗೆ
ಹ್ಮ ಅದ ಕಣ ನೀವು್ ದುಡ್ಡು ಉಳ್ಸ ಅವ್ರಲ್ಲಾ ಬರಿ ಗೋಲ್ಗಪ ಅಷ್ಟ ತಿಂತೀರಿ
ಹ್ಮ್ ಅದ ಆಂಟಿ ಬೇರೆ ಪರಿಚಯ ಹತ್ ರೂಪಾಯಿ ಕೊಟ್ರೆ
ಹಂಗರಿ ಇದಕ್ ಹೋಗಿದ್ರ ವಸತಿ ವಸತಿನಲ ಈಕ್ ಹೋಗಿದ್ರ ಹಾ
ಹಂಗೇನು ಹೋಗಿರ್ಲಿಲ್ಲ
ಮತ್ತೆ ಎಲ್ ತಿಿಂದ್ರಿ ಗೋಲ್ಗಪ್ಪ ತಿಂದು ಒಂದಲ್ಲ ಅದಿಕ್ಕೆೇಳ್ದೆ
ಹ್ಮ ಅಲ್ಲೇ ಎಲ್ಲರ ಡಲ್ ತಿಂದು
ಹ್ಮ ಅಲ್ಲಿ ನೋಡು ದುಡ್ಡು ಉಳಸೋ ಅವರು ರೋಡನ್ ತಿಂತಾರೆ ನಾವ ಇಲ್ಲ ಆರೋಗ್ಯ ಹ ಗುಡಿ ಉಳಿಸ್ತವ್ರಲ್ಲ ರೋಡಲ್ ತೀಂಡ್ಣೇ ಜೀವನ ನಡೆಸಿುತ್ತೆ
ಹ್ಮ್ ಇ ಏನ್ ಮಾಡದ ನಾವು ದುಡ್ ಬೇರೆ ಇಲ್ಲ ಕಖಾಲಿಜ ಒಬ್ಬ
ಹ್ಮ ದುಡ್ಡು ಖಾಲಿ ಹೋಗಬಲ್ಲ ದುಡ್ ಇದ್ರು ಇಲ್ಲ ಅಂದ್ರೆ ಅದು ಖಾಲಿ ಜೋಬಿ ಆಗ್ಬಿಡುತ್ತೆ ನೆಕ್ಸ್ಟ್ ಸಲ
ಹ್ಮ
ಹ್ಮ್
ನಾವು ಗೋಬಿ ತಿನ್ನಕೆ ಅಷ್ಟ ದೂರ ಹೋಗೇ ಇರ್ಲಿಲ್ಲ
ಹ್ಬೇಕು ಹಾಗದ ಹ ಹಿ ತಿನ್ಕೊಂಡೆ ಬರ್ಬೇಕಲ್ಲ ಆರಾಮಾಗಿೆ ಯಾಕೋ ಬುಟ್ಟೆ ನೀನು ಹೋಗದು
ಹೋಗ್ಬೇಕಾಯ್ತು
ಹ್ಮ್ ಅದೇ ಹೋಗ್ಬೇಕಾಗಿತ್ತು ಹೋಗಿದ್ರೆ ಆರಾಮಾಗಿ ತಿನ್ಕೋ ಬರ್ಬೋದಿತ್ತು ಓ ನೀನ್ ಬಿುಡವಾ ಅದೇ ದೊಡ್ಸ್ಕ ಬೇಡಿದೆ ಹಂಗಲ್ಲ ಅಂಗ್ಲ್ಲ ನಡಲ್ಲ ದುಡ್ಕರ್ ಹೆಚ್ಚಾಗ ಹೋಗುತ್ತೆ ಅಂತ ಹೋಗಿಲ್ಲ ನೀನು ಸುಳ್ಳು ಹೇಳ್ತೀಯ ನೋಡು ಯಂತ್ರ ಮತ ಆಗ್ತದೆ ಅಡಿ ಬೇಕಡ್ತಾರ ಮಾಡಿ ನಿಂತಿ ಇದು ರ್ಚಾಗುತ್ತೆ ಮಾಡಿಡ್ತೀಯ ನೀನು ನನ್ ಗೊತ್ತು ನೀನ್ ಬುದ್ಧಿ ಅಲ್ಲ ಓ ಅಂತ ಹೇಳ್ತೀವಿ ಮಡಗಿದಯ ಕೊಡ್ಸೋ್ರನ ೂಡವ ನೀೇನು ಭಾರಿ
ಹ್ಮ್ ಹ್ಮ್ ನಮ್ದದುಡು ಖರ್ಚಾಗಗ್ಬಾರ್ದಲ್ಲ
ಓ ನೀವ ಅವ ಅದೇ ದುಡ್ಡು ಉಳ್ಸೋರೆಲ್ಲ
ಹ್ಮ್
ಹ್ಮ ಹ್ಮ್ ಹ್ಮ್
ಸರಿ ಇನ್ನೇನವ ಮತ್ತೆ ಸಮಾಚಾರ
ಅಲ್ವಾ ಮತ್ತೆ ನಾನು ನೋಡ್ತೀನಿ ಕಸ ಗುಡ್ಸೋದೈತೆ ಗುಡ್ಸಕ್ ಹೋಗ್ತೀನಿ
ಮತ್ತೆ ಸಮಯ ಸಿಕ್ಕಾಗ ನಿಂಗ ಮಾಡ್ತೀನ್ ತಗೊಂಡಣ ಹ್ಮ್ ಹ್ಮ ಹ್ಮ